ಹ ಮತ್ತಪ್ಪ ಹ್ಮ ಆಡ ಹಚ್ಚರಿ ನನಗೆ ತಗಂಗ ಆಗ್ತದ ಆ ಬರಲ್ಲಾಮೋಗ
ಆಾಡಾಗಲಿ ಅಂದ್ರೆ ಕವನಗಳು ಹೇಳ್ತವಿ
ನೀನೇ ಓದಲ್ಲ ಚೆನ್ನಾಗ ಓದ್ತಿದೆ ಇಂಗ್ಲಿಷ್ ದ್ರೆ ಬರೇ ಕನ್ನಡ ಬರ್ತಾವ
ಹಾ ಇಲ್ಲಿ ಆ ತೆಲಿಗ್ ಹೊಡ್ದ ನೋಡುವ ತೆಲಿಗ್ ಒ ನಿಮ್ಮಂತ
ನ ನನ್ನದ್ರಗ ಇನ್ಷ ಓದ್ಬೋದಾರಣ ತಗದು ಹ್ಮ್ ನೀನ್ ಸು ನೋಡಿದ್ದೇ ನೀನ ಟ್ರೈ ಮಾಡಿದ ಹ್ಮ್ ಎಂಗತ್ರ
ಮತ್ತ ಹ ಗಾ ಒಳಪಡಡ್್ದೊಂದು ಮೋಡ
ಗಣ ನೋಡಾತೇನೆ
ಫುಲ್ ಡೀಸೆಂಟ್ಗ ಹಾಗಗನ್ ಇವತ್ತಲ್ಲ ಆಾಬಿಿಗೆ ಹೋಗೋದೇಏನು ಕಾಲೇಜಂದ ಬರೋದೇನ ಒಂದ್ ಕ್ಲಾಸ್ ಬಂಕ್ ಮಾಡಲ್ ಹುಡುಗ ಅಷ್ಟು ಡೀಸೆಂಟ್
ಯಾರ ನೀನಾಡ
ಹಾ ಫೋನ್ ನೋಡ್ಲಾರಷ್ಟು ಬಿಸಿ ಇದ್ದು ಮಾಡೇನ ಅಂತ ಲಾಭ
ತಿಂಡನ್ ಮಾಗ ಯಾರ ಜೊತೆ ಮಾತಾಡಿ ಯಾರ ಹೇಳತ್ತದು
ಯಾರ ಚುಟ್ಟ ಅಂದಾನ ಯಾರಿ ಹೇಳ ಯ ಹ ಆ ನಿಮ್ ಮಣ್ಣನ್ ಬಗ್ಗೆ ಹೇಳತ್ನಪ್ಪಾ ಫೋನ್ ನಾಗ ಹೇಳಕತ್ತಿನಲ್ಲೇ ಫೋನ್ ನಾಗ ಕೇಳ್ಸವಲ್ದು
ಇಷ್ಟೇ ಆದ್ರು ನಮ್ಮ ಅಣ್ಣ ತುಂಬಾ ಕಷ್ಟನ ಇರ್ಬೇಕು
ನನ್ನ ತಮ್ಮ ನನ್ನ ಮಾತು ಕೇಳ್ತನ ಆಗಂತ
ನಿಜ ಏನಾರ ಅಂದುಕೊಳ್ಳಿ ಅಂದೇ ನೋಡು ಏನಂದೆ ಗೊತ್ತಲ ನೆನ್ನೆ ನಂದು ನೆಪ್ರ ಹಾಕೊಂಡು ಹೋಗ್ಯಾನ
ಹ್ಮ್
ಇವತ್ತ
ಏ ಕೇಳಲ್ಲ ನಾ ಗಮ್ಮತ್ತಗಿಂದೆ ಅಣ್ಣ ನಂದಾಕೋ ನಂದಾಕೊ ನಂದಾಕೊ ಅಂತ ಗಮ್ಮತಿಗೆ ಅಂತ ಹೇಳಿದೆ ಹಾಕೊಂತೀನಿ ಹಂಗೆ ಹಾಕೋ ನಮಗೆ ಮಾಡ್ಬೋಡ ಅಂತ ಹೇಕೊಂಡು ಇರ್ಬೋದಲ್ಲ ನೀ
ನನ್ನ ನಂಬರ್ ಆ ಸೆವೆನ್ ಏಟ್ ಡಬಲ್ ಒಂಬತ್ತು ಒಂದು ಎಂಟು ಜೀರೋ ಒಂದು ಒಂಬತ್ತು ಒಂದು ಕರೆಕ್ಟ್ ಅದಲ್ಲ ಸೆವೆನ್ ಏ್ಟಟ್ ಡಬಲ್ ನೈನ್ ಒನ್ ಏ್ಟಟ್ ಜೀರೋ ಒನ್ ನೈನ್ ಒನ್
ಹೇಳ್ಬೇಕ ನಿಮ್ಮಅವನ್
ಮಾತಾಡ್ತ ನೋಡು
ಅಣ್ಣ ಒಂದೆರಡು ಹೇಳೋದು ಇತಣ್ಣ
ಏ ಕೊಡ್ತೀನಿ ಅಲ್ಲ ಕೊಡ್ತೀನಿ ಒಂದಿನ ಅಂದ ಕೋಡ್ ಹಾಕೊಳ್ಳುದು ಅದ ಹಾಕತನ ಮಾತ ಅಷ್ಟ್ ಅವ್ನ ಜೊತೆನೆ ಮಾತ ಮಾತಾಡಿದ ಮಾತಾಡ ಆಕ ನನ್ ಕೂಡ ಏನ್ ಬ್ಯಾಡ್ ತಗೊಂಡೋ ನೆಡೀತದ್ ನನ್ಗ್
ಹ್ಮ್
ಹಾಕು
ಹಾಕಿ
ಆ ಅಣ್ಣ
ಏನ ದ್ರೋಹಿ ಹೇಳೋ ನನ್ನ ಜೀವಾ
ಇವ್ನು ಸ್ಕಿನ್ ಕೇರ್ ಮಾಡ್ತಾನ ಲೈಟ್ ಹಾಗಿ ಕಾರಕರ ಸ್ಕಿನ್ ಕೇರ್ ಮಾಡಿರೇ ಹೆಂಗಿರ್ತಿದ್ದ ನಾನು ಅದೇ ಥಿಂಕ್ ಮಾಡಿದೆ ನಿಮ್ಮ್ ಅಂಗಡಿಗೇನೇ ಒಂದ್ ಐನೂರು ರೂಪಾಯಿ ಕೊಟ್ಟು ಫೇಶ್ ವಾಶ್ ತರ್ಸಿದ್ರ ಏನ ಅಂದ್ರೆ ಬೇಡ ನಮಗೆ ಒಂದು ಅಷ್ಟ್ರಾಗಿ ಎಷ್ಟ ಕ್ರೀಮ್ ಬರ್ತಿದ್ದಣಾನ ಅವರಾಗ
ಹ್ಮ್
ಅಂಗಡಿಗೆ ಬಾ ಅಂದ್ರೆ ಇಲ್ಲಿವರೆಗಾದ್ರಪ ನವು ನಚುರಲ್ ಹಂಗ್ ಅದಿದಲ್ಲ ಹೊಟ್ಟಿಗೆ ಬಡ್ದಾಳತ ಅವರ ಬಟ್ಟಿಗೂ ಬಡ್ದಾಳಲ್ಲ ಮನಲ್ಲರಿಗೆಗ ಎಂಡ್ ಸಲಾಕ ಹಾಕಿನೀ ರೊಕ್ಕ ಗೊತ್ತಲ್ಲ ಅಂದ್ರೆ ನ್ ಬರೀ ತಿನ್ನಾಕ ಯೂಸ್ ಮಾಡಿಕೊಂಡು ತಗೊಂಡಿನಿ ತಕೊಂಡಿನಿ ಅಂತ ಹೇಳಿ
ಹ್ಮ್ ಹ್ಮ ಗಣಮಂದ ತಿಿಂತರಿ ನೀವು ನಿಮ್ದು ಒಟ್ಟಿ ದೊಡ್ಡದದ ನಮ್ಮಸಣದು
ಯಾರ ಸಣದ ಯಾರ ದೊಡದ
ಹ್ಮ್
ಪ್ರನ್ಸಿಪಲ್ ಟಾಕ್ಟ ಯು ಸಮ್ ಪೀಪಲ್ ಟಾಕ್ ಟು ವನ್ ದೇರ್ ಫ್ರೀ ಟೈಮ್ ಅಂಡ್ ಸಮ್ ಪೀಪಲ್ ಫ್ರೀ ಟೈ್ ಟಾ ತೋತ ಇಲ್ಲ ಏನಿಲ್ಲ ಏನಿಲ್ಲ ದೂರ ಫೋನ ಮಾತಾಡ ಅಂತೇಳಣಿ ಕೇಳದಷ್ಟೇ ಫೊನ್ ಎತ್ತು ವರ್ಸದಂಗ ಬರ್ತದ ಯಾರ ಇಡ್ಲಿ ನೋಡತ್ತ ಹೇಳ ಅಲ್ಲ ಯ ಶೇರ್ ಮಾಡಿದೆ ರರಿಫರ್ಸ್ ಮಾಡಿದೆ ನೀನ್ ಇದ್ರನ ಇದ ರೀಫರ್ಸ್ಟ್ ಮಾಡಿದ್ದೆ
ತಸ್ ನೋಡಿ ನಾನ ಅಷ್ಟ ಕ್ಲಾಸ್ ಹೊಡಲ್ಲ ನೋಡಿದ್ರೆ ಕರೆಕ್ಟ್ ಆಗ ಆತ
ಕರೆ ಎಂತ ನನಗ್ ಮಾಡ್ಯದ ಅಂತೇಳಿ ಸಾಕಕ್ ಎಕ್ಸಾಂಪಲ್ ಕೊಡಿ ಈಗ ಅಣ ಅಲ್ಲ ಯಾರ ಇದೆಲ್ಲ ಬಿಲ್ ನಂತ ಫರ್ಸ್ ಮಾಡ ತಂಗತಿರ್ತದೆ ತಗದದ್ರಾಗ ನೋಡತ ನಾನನ್ ಯಾರ್ಯಾರು ಎಷ್ಟುಷ್ಟು ಮಾಡ್ಯಾರ ನೀವ
ನ ಹಾ ಅದ್ರ ಸೆವೆಂಟಿ ಪರ್ಸೆಂಟ್ ಮನೆ ಸೆವೆಂಟ ನ್ಯಾಟಿ ಮನೆ ಮನೆ ಹ ಹಾ ಹ ಹ ಹ ಹ ಮಾತಾಡಬಹುದ ತಮ್ಮ ರೂಮ್ ನ್ಯಾಗ ಒಬ್ನೆ ಇರ್ತಿ ಹೊಡುದ ಸ್ಯಾಹೊಡಿತರ ನೋಡ ಅಕಡೆ
ಅತಿಯಾಗಿ ಮಾಡಿದ ಮಾಡಿದ್ರೆ ಗೌರವ ಕಳೆದು ಕೊಡುತೇವೆ ಹಾ ಹಾ ಬೆಲೆಯನ್ನಕ
ಹಾ ಮತ್ತ ಇಲ್ಲಿಲ್ಲ ಸಾಬ ನನೆ
ಅದೇ ಎಷ್ಟು ವೀಡಿಯೋದಾಗ ಶೇರ್ ಮಾಡ್ತ ಅಂತವೆ ಲೈನ್ ಓದಿದ ಗೊತ್ತಾಗಲ್ಲ ನೋಡ್ರ ನಾಲ್ಕ ನಾಲ್ಕ ಜೋಲೋ ಮಾಡಿದ ಬಿಫೋರ್ ಚೋಗದಿಂಗ್ಗದ ಅ ಸಮ ಪಸನ್ ಅಗೇನ್ ಹ ನ ಕಡೆ ಸರಿ ಅಲ್ಲ ಸೈಲೆನ್ಸ್ ಓಲ್ಡನ ತೌಸಂಡ್ಸ್ ಎಮೋಷನ್ಸ್
ಹ್ಮ್ ಮತ್ತ
ಅಷ್ಟೇ ಆದಲ್ಲಿ ಹೇಳ ಏನು
ಏನ ಅದು
ಸಮ್ ಸೈಲೆನ್ಸ್ ಓಲ್ಡ್ ಜ್ ತೌಸ್
ಮತ್ತ ವಾದಕ್ಕಿಂತ ವಿವಾದ ಅಂದ್ರೆ ಹಿಂಗ ಮಾತಾಡಡಂಗ ಸಹ ಕರೆಟ್ಟ್ ಆಗಿದ್ರೆ ಆನ್ಸರ್ ಎಲ್ಲ ಸಿ ಬರ್ತದೆ ಅಷ್ಟೆ ಗೊತ್ತ ಅಲ್ಲ ಹೇಳ ಹೇ ಅಪ್ಪಿ ಎನ್ ಹೋದಕತ್ತಿ
ನಗುವಿಂದೆ ಸಾವಿರ ನೋವು ಇದ್ದರೂ ಪರವಾಗಿಲ್ಲ ಆದರೆ ನಂಬಿಕೆಯಿಂದ ಯಾವದು ಮೋಸ ಇರಬಾರದು
ಹ್ಮ ಮತ್ತೆ ಕರೆಟ್ಟ್ ಹೈತಿ
ಯಾರ ಮಾಡೇರ ಇದುನ್ನ ರೀ ಪ್ರಸನ್ನ ಮಾಡಕ ಯಾರದು ಅದು ಅಲ್ಲ ನೋಡೋಣ ಒಬ್ರ ಒಬ್ಬರ ಹತ್ರ ಮಾಡಲಾರ ಹಂತರು ಆಗಲ್ಲ ಅಲ್ಲ ಅಣ್ಣ ಅಷ್ಟ ಮಾಡ ಮಾಡ್ಯಾರಪ್ಪ ಅಂತ ಹೇಳತೀನಿ ಯಾರ್ ಹೆಸರ ಹೇಳು ನೋಡೋನು ಇಲ್ಲಿದರ ಯಾರರಾ
ಎಲ್ಲ ಬೇರೆ ಕಡೆ ಇದ್ದನ ಇದನ್ನ
ಇನ್ನು ಡಿಟೇಲ್ ಹೇಳ ಬೇಕೇನು ಇಲ್ಲಲ್ಲಾ ಬ್ಯಾಡ ಹೇಳು ಬ್ಯಾಡ ಹೇಳ ಬ್ಯಾಡ ಮಾತನಾಡಲು ಸಾವಿರ ಜನ ಇದ್ದರು ಮನಸ್ಸಿಗೆ ನೆಮ್ಮದಿ ಇಲ್ಲ ಕಾರಣ ಆ ಸಾವಿರ ಜನದಲ್ಲಿ ವ್ಯಕ್ತಿಯಲ್ಲಿ ನೀನಿಲ್ಲ ಯಾರ ಅಲ್ಲ ಕೊಡಲ್ಲೇ ನೋಡ್ತಾನ ಅನ್ ಬರಬ್ಬರಿ ಕೇಳ್ಸಿಲ್ಲ ಇಗ ಓ್ತನಿ ಓನ್ ದ್ತಿ ಅದ ಹೇನಾದ್ ನ್ ಹೇಳದ್ ನೋಳು
ಹ್ಮ್
ಮಾತನಾಡಲು ಸಾವಿರ ಜನ ಇದ್ದರು ಮನಸ್ಸಿಗೆ ನೆಮ್ಮದಿ ಇಲ್ಲ ಕಾರಣ ಆ ಸಾವಿರ ಜನದಲ್ಲಿ ಆ ವ್ಯಕ್ತಿ ಇಲ್ಲ ಗೊತ್ತಾದಿಂದ ನನ್ಗೆ ಅರ್ಥ ಮಾಡ್ಸದ್ ಬೇಡ ನನ್ಗೆ ಎಲ್ಲ ಗೊತ್ತತ್ತ ಮಾತಲಿ ಅ ಅಷ್ಟ ಗೊತ್ತತ ಹೇಳ ಇದ ಯಾರ್ ಮಾಡ್ಯಾರ
ಹಾ ಹಾ
ಇತ ಆಕರ್ಷಣ ಅದ
ಎಲ್ಲ ಮತ್ ಹಂಗಾರ ಮೇಲೆ ಹಾಕ್ಲಿ ಅದು ಅನ್ಸತ್ ಹಂಗೆ ಇರ್ತದ ಅದಕ್ ಹಾಕಿರ್ತದ ಅಷ್ಟೇ
ಕೊಂಡು ಅಷ್ಟು ಕಷ್ಟಪಡುವುತಿಲ್ಲ ಅದೇ ಪ್ರೀತಿಯಿನ ಉಳಿಸಿಕೊಳ್ಳಲು ಮಾತ್ರ ಜೀವ ಹರ್ ಹುತ್ತೆ ಹ್ಮ ಎಲ್ಲ ನ
ನಿಂಗ್ ಓದಕೂ ಬರ್ಲಾ ಇನ್ ಕನ್ನಡ ಹೀಗ ಹ ಅದು ಕೂಡ ಮಂದ ತ
ಹ ಅದನಳ ನಿಮಿಷ ನತ್ತ
ನ ಆಲೆ ನಿ ಮಾ
ಇಲ್ಲ ನ ನಮ್ಮ ತ ಲಾಸ್ಟ್ ಮೆಮರಿಟ್ ಆ್ಯಡಮ್ಸ್ ಬಡ ನೆಕ್ಸ್ಟ್ ಕಾಲೇಜ್ ಸಿಗಂತ ಯ ಬಲಿ ಮಾತ್ರ
ರಜಿ ನಿಗೆ ಓ ಆಕಾಶ ನನ್ ಸ್ ಮಾಡಾನ ಸಮ ಸ ನೀ ಅಪ್ಪಾ ಇಷ್ಟ ಆಗಿದ್ರೂ ರಿಸಸ್ಪಾನ್ಸ್ ಮಾಡೀನಿ ಲೈಕ್ ಕೊಟ್ಟೀನಿ ಅದಕ್ಕ ಏನದ ಆದ್ರೆ ಇದರಿಕ್ಕಿನ್ ಮುಂಚೆ ಆಟ ಮಾಡಿಲ್ಲ ಹ್ಮ್ ಹ ಹೇಳ ನೀ ನಾವ ಅತಗರ್ ನೀ ಹೇಳತ್ತಲ್ಲ ಅನ್ಸಲ್
ಮತ್ತ ಹೇಳವಲ್ಲ ನೀ ಇಜ್ಜ ತಗೊಳದ ಮಾಡ ತಪ್ಪೇನ್ ಹೇಳ
ಎರಡು ದೇವಾವ ಮಸ
ಹಂಗೇನಲ್ಲ ನೀನೇ ಒಳ್ಸತಿ ನಾನೇ ಕಳತೀನಿ ಅದು ಅನುಮಾನ ಅರಿ ಇಬರು ಕಡಗ್ ಬಳ
ಹೇಳ್ರಿ ಏ
ಏನಾನ
ಏನಲ್ಲ ಬಿಡು ತಗೊಂಡೆ ಏನ್ ಮಾಡ್ತೀವಿ ಸುಮ್ಮನೆ
ಇನ್ನ ಮೂವತ್ ಸೆಕೆಂಡ್ ಏನಂದ ಅ ಕೂ ಮಣ್ಣ ಜೇನಂತರಣ
ಇರಟ
ಇಬ್ರ ನ್ರ ನನ್ನ ಹೇಳ ಮನ್ ಮಾಡಿದ್ದೇನನ
ಹ ಏನೇನು ಏನ ಅಂದಲ್ಲ ಏನಂದ ಹಾ ಪಜೆ ಪದ ಹೆಷ್ಟು ಬರ ತ ನಿಮಕ್ಷರ ನಿರೀಕ್ಷಣ ನಮ ಬರಕ್ಷಣ ರಿ ಆ ಲಕ್ಷ್ಯ ಶ ಬಿತ್ತ
ನನ್ಗ್ ಗೊತ್ತಾಯ್ತ ನನಗೆ ಎಲ್ಲ ಗೊತ್ತಾಯ್ತನ ಹೇಳಿದ್ದ ಅರ್ಥ ನೀ ಲಕ್ಷ್ಮೀನ ಹೇಳಲ್ಲ ಯಾರ್ನ್ ಹೇಳಿದಿ ಏನ್ ಮಾತಾಡಿದ ಎಲ್ಲ ಗೊತ್ತಾಯ್ತು
ಹ
ಗೊತ್ತಾಯ್ತು ಆದ್ರ ಅರೊಳ ನನ್ನಬಟ್ಟನನ್ ಒಬ್ಬನೆಟ್ಟಗ ಬೇಕಾದ್ರೆ ಹಲ್ಲಲ್ಲದು ಈ
ಏನ್ ಮಾತಾಡತ್ರ ನಂಗ್ ಬಾಡ ನಿಂಗ್ ಬೇಡ ಯ ಬ ನಾಳೆ ನಿಟ ನಿಮಿಷ ತಲ ಮ ಇವ ತಂದನ್ ಮಾ ತಾಡಲತ ಉಲ್ಲ ಮಾತ್ ಕೇಳಿದ್ರ